ಹೌ ನಾಮ್ ನಮಸ್ಕಾರ
ತರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರಾ.
ಚೆನ್ನಾಗಿದ್ದೀವಿ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ಸುಮ್ನೆ ಹಿಂಗೆ ಏನು ಕೆಲ್ಸ ಇತ್ತು ಮಾಡ್ತಾ ಇತ್ವಿ ನೀವ್ ಏನ್ ಮಾಡ್ತಿದ್ದೀರಾ.
ನಾವ್ ಸುಮ್ಮನೆ ಇದ್ದೀವಿ ಊಟ ಆಯ್ತಾ.
ಇನ್ನು ಇಲ್ಲ ಮಾಡ್ಬೇಕು ನಿಮ್ದ ಆಯ್ತಾ.
ನಮ್ದು ಇನ್ನು ಇಲ್ಲಾ ಇನ್ನು ಮಾಡ್ಬೇಕು ಏನ್ ಮಾಡಿದ ದಾರ ಅಡಿಗೆ
ಮತ್ತೆ ಹ್ಮ್ ಮತ್ತೆ ಚಪಾತಿ ಬೆಂಡಕಾಯಿ ಪಲ್ಯಾ.
ಹೌದಾ
ಹ್ಮ್ ಅನ್ನ, ರಸಂ ಇದು
ಆ ಹಾ. ಪೇರೆಂಟ್ಸ್ ಚೆನ್ನಾಗಿದೆ.
ಚೆನ್ನಾಗಿದ್ದಾರೆ ಅಲ್ಲೆಲ್ಲ ಚೆನ್ನಾಗಿದ್ದಾರ
ಹಾ ಚೆನ್ನಾಗಿದ್ದಾರೆ ನಮ್ಮ ಅಪ್ಪ ಬಂದಾನ್ ಮತ್ತೆ ಇವತ್ ಅಮವಾಸೆ ಆದ್ರೆ ಸರ್
ಹಾ ಚೆನ್ನಾಗಿದ್ದಾರೆ. ಇವತ್ತ್ ಭಾನುವಾರ ಅಲ್ವಾ ಏನ್ ಎಲ್ಗಾದ್ರೂ ಹೋಗಿರ್ತಿರಾ ಟೆಂಪಲ್ ಅಂದ್ರೆ ದೇವಸ್ಥಾನ ಹಿಂಗೆ.
ಇಲ್ಲಾ
ಇನ್ನೇ ನಕ್ಕಾ.
ಇವಾಗ ನೋಡಿ ಆ ಊಟ ಆ ಹೊರಗಡೆ ಹೋಗಿ ತಿನ್ಕೊ ಬಂದ್ವಿ.
ಹೌದಾ
ಹ್ಮ
ಹೊರಗಡೆ ಹೋಗಿ ತಿನ್ಕೊಂಡ್ ಬಂದ್ರಾ ಹಾ ಒಳ್ಳೇದಾಯ್ತು.
ಹ್ಮ್ ಹಂಗೆ ಪ್ರತಿದಿನ ಮನೆಗೆ ತಿನ್ಬೇಕಂದ್ರೆ ಆಗೋದಿಲ್ಲಾ ಅಲ್ವಾ.
ಇಷ್ಟ ಆಗಲ್ಲ ಅಂತೀರಾ ಪ್ರತಿದಿನ ಮನೆ ಊಟ ಅಂದ್ರೆ. ಅದಕ್ಕೆ ಬೇರೆ
ನಾನು ನಂದೇ ಊರು.
ನಿಜ ಬಿಡಿ ಪ್ರತಿ ದಿನ ಒಂದೇ ಹತ್ರ ಅಂದ್ರೇ ಒಂದ್ ದಿವಸ ಆಚೆ ಕಡೆ ತಿನ್ನೋದು ಒಳ್ಳೇದೆ ನಮ್ಗೆ ಇಷ್ಟ. ಇಷ್ಟ ಆಗುತ್ತ ಅವಾಗವಾಗ.
ಮತ್ತ ಇನ್ನೇನ್ ಸಮಾಚಾರ
ಹೇಳ್ಬೇಕು ನೋಡಿ ನೀವೇ
ಹೇಳಿ ನೀವ ನೀವು ನೀವೇ ತುಂಬಾ ಕಡೆ ಎಲ್ಲ ಓಡಾಡಿರ್ತೀರಿ
ತುಂಬಾ ಕಡೆ ಏನ್ ಓಡಾಡಿ ಲ್ಲ ದೇವಸ್ಥಾನಕ್ಕೆ ೋಗ ಬಂದಿರೋದಷ್ಟೇ ಹ ಒಂದೊಂದ್ ಕಡೆ ಒಂದೊಂದ್ ತರಾನ ಅಂದ್ರೆ ನಾವು ಇವತ್ತೇಏನೇನೋ ಅನ್ಕೊಂಡ್ವಿ ಎಲ್ಲಲ್ಗ ಹೋಗೋಣ ಅಂತ ಆದ್ರೂ ಏನ್ ಆಗ್ಲಿಲ್ಲ
ಗಳಾಗಿರುವ ಒಂದೊಂದು
ಹಾ ಇವತ್ತುೂ ಅಂದ್ರೆ ಬೇರೆ ಕಡೆನ ಹೋಗೋಣ ಅನ್ಕೊಂಡಿದ್ವಿ ಆದ್ರೆ ಟೈಮ್ ಇದ ಯಾವ್ದ ಸಿಕ್ಲೇ ಇಲ್ಲ
ಹ ಹ್ಮ
ಏನ್ ಮಾಡಕ್ ಆಗಲ್ಲ ಅಂತ ಅಲ್ಲಿಂದ ಸುಮ್ನೆ ಬಂದಬಿಟ್ವಿ
ಹ
ಚೆಲ್ಲದ್ದು ಕೊಟಾಸನ ಹೇಳ್ಬೇಕು ನೋಡಿ ನೀವೇ ನೀವ ಹೇಳಿದ್ರೆ ಏನ್ ಅಡ. ಮಾಡ್ತಿದ್ದೀರಾ.
ಹಾ ಅಂದ್ರೆ ಆಯ್ತು ಅದೆಲ್ಲಾ ಇವಾಗ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲಾ ಮಾಡಡ್ಸ್ತಿದ್ವಿ. ಬಟ್ಟೆೆಯಲ್ಲಿ ಒಣಗಾ ಕದು ಬಟ್ಟ. ಮತ್ತೆ ಮರ್ಚಕೇಳ ಸ್ಟಾರ್ಟ್ ಆಗದಿಂದ.
ಕೆಲ್ಸ ಮಳೆ ಜಾಸ್ತಿ ಇದ್ಯಾ ನೀವ ಇರೋ ನೀವರೋ ಕ.
ಹ.
ಮಳೆ ಜಾಸ್ತಿ ಇದ್ಯಾಾ ಇವಾಗೂ ಬರ್ತಿದ್ಯಾ ಮಳೆ.
ಇವಾಗೇನ ಇಲ್ಲ. ಇವಾಗ ನಿಂತಿದೆ ಅಹ ಅಂದ್ರೆ ಬೆಳಿಗ್ಗೆಯಿಂದ ಬರ್ತಾನೆ ಇದೆ ಅಂದ್ರೆ. ಒಂದೇ ಸರಿಯಾಗಿ ಒಂದ್ಸರಿ ಬಂದ. ಜೋರಾಗಿ ನ ನಿಂತೋಗ್ಬಟ್ಟು. ಏನ್ಂತದಿಲ್ಲ ಅದ್ ಬಿಟ್ಟು. ಬಿಟ್ಟು ಒಂದ್ ಸ್ವಲ್ಪದ್ ಬರುತ್ತೆ ಆಮೇಲೆ ಸರಿ ಆಮೇಲೆ. ಬರ. ಹಾ.
ಹಂಗಿದ್ರೆ. ಷ್ಟ ಆಗಲ್ಲ ಬಂದು ಹೋಗ. ಹಕ್ ಸು್ನೆ ಹಂಗೂ ಇಲ್ಲ ಹಂಗ. ಹ ಹ್ಮ್ ನನ್ಗೆ ಇಷ್ಟ ಆಗಲ್ಲ ಹಂಗಿದ್ರೆ.
ಇ ಅಲ್ಲ ಇಷ್ಟ ಅನ್ನೋದಕ್ಕಿಂತ ತೊಂದ್ರೆ ಜಾಸ್ತಿ ಇಷ್ಟ ಇಷ್ಟ ಇಷ್ಟ.
ಹೌದು. ತುಂಬಾ.
ಮಳೆ ಹ್ಮ ಕೆಲವೊರು ಕೆಲವೊ ಮಳೆಯಲ್ಲಿ ಕೆಲವೊಂದು.
ಹಾ ಒಬ್ಬೊಬ್ರಗ್ ಮಳೆ ಅಂದ್ರೆ ಇಷ್ಟ ಒಬ್ಬೊಬ್ಬ್ರಗ್ ಮಳೆ ಅಂದ್ರೆ ಇಷ್ಟ ಇರಲ್ಲ.
ಂಬಿ ಬಟ್ ನಂಗ ಆಥರ ಏನಿಲ್ಲ ಆತರ ಏನಿಲ್ಲ ಸುಮ್ಮನೆ ಏನು. ಹೌದು. ಹಾ.
ಅಷ್ಟೆ ನಮ್ಗೂ ಹಂಗೆ.
ೋಗ ಎಲ್ಲ ಹೋಗ್ಬೇಕಂದ್ರುನು ತತ್ೋರಣೆ ಆಗುತ್ತೆ. ಅನ್ಕೊಂಡಿ. ಟೈಮ್ ಕರೆಕ್ಟ್ ಆಗಿ ಅನ್ಕೊಂಡಿದ ಸಮಯ ಕರೆಕ್ಟ್. ಾಗಿ ಮಳೆ ಯಾವಾಗ ಮಳೆ ಬರುತ್ತೋ ಅವಾಗ ಹೋಗಕ್ಕೆ ಆಗೋದಿಲ್ಲ ಅದೊಂದುೊ.
ಹ್ಮ್ ಅದೇ ಸಮಯದಲ್ಲಿ ನಾವ್ ಅನ್ಕೊಂಡಿರ್ತೀವಿ ಹೋಗ್ಬೇಕಪ್ಪಾ ಅಂತ
ಹೌದು
ಅದೇ ಸಮ್ದಲ್ ನಾವ್ ಅನ್ ಕಕೊಂಡಿರ್ತ ಎಲ್ಗಾದ್ೂ ಹೋಗ್ಬೇಕಪ್ಪಾ ಅಂತ ಆದ್ರೆ ಮಳೆ ಬಂದ್ಬಿಡುತ್ತೆ
ಯಾವಾಗ ಮನೇಲಿ ಇಡ್ತವಿ ್ ನೋಡಿ ಅವಾಗ ಅವಾಗ ಏನ್ ಹಕ
ಹ್ಮ್
ಅದೇ ಅವಾಗ ಹಲ್ಲ ಹೋಗ ಬಕ ಮಳೆನೆೇ ಹ್ಮ್
ಹೌದು ನಮ್ಗೂ ತುಂಬಾ ಸಲ ಹಂಗಾಗಿದೆ
ಹೌದ ಹೌದು
ಅಂದ್ರೆ ಏನ್ ಮಾಡಕ್ ಆಗಲ್ಲ ಅಷ್ಟೇ ನ ಇದು ಇವತ್ ನಾಲ್ಕು ಕೆ ಜಿ ಅಲ್ಲಿ ಚಿಕನ್ನು ನೀವು ಹ್ಮ ವಿಶೇಷ ಅಂದ್ರೆ ಸ್ವಲ್ಪ ನ ವಸ ದಿನ ಮಾಂಸತಿ ತಿನ್ನಲ್ಲ ಅಲ್ವಾ ಅದು ಯಾಕೆ ನಿಮಗ್ ಗೊತ್ತಾ ನನ್ಗೂ ಗೊತ್ತಿಲ್ಲ ಅಂದ್ರೆ ಅಮಾಸ್ಯೆ ಹುಣ್ಣಿಮೆ ಅಂತಿದ್ರೆ ಚಲಂಬೂ ಮಾಂಸ
ಹಾ ಇಲ್ಲಾ ಹಂಗಂತ ಏನಿಲ್ಲತ್ತುುಂಬ ಹೌದು ಅಂದ್ರೆ ತುಂಬ ಸಮಯಪ ಹೋಗ್ತಾರಾ ಆಮೇಲೆ ಕೆಲವೊಮ್ಮ ದೇ ನಾರ್ಮಲ್ ಅಂದ್ರೆ ಪ್ರತಿ ದಿನ ಇರೋದಕ್ಕಿಂತ ಅಮಾವಾಸ್ಯ ದಿನ ಆಗ್ಲಿ ಹುಣ್ಣಿಮೆ ದಿನ ಆಗ್ಲಿ ಅವ್ರಿಗೆ ಶಕ್ತಿ ಜಾಸ್ತಿ ಇರುತ್ತೆ ಅಂತಾರೆ ಆಟ ಆ ಸಮ ನೀವು ಕ ಹದತ ಆದ ಅನ್ಕೊಂಡಿರೋ ಕಾರ್ಯಗಳುೆಲ್ಲಾ ನಡೆಯುತ್ತೆ ಅನ್ನೋದಕ್ಕೋಸ್ಕರ ಅವವತ್ತು ತುಂಬಾ ಜನ ಅವವತ್ತ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರಲ್ಲಾ ಅದಕ್ಕೆ ಕೆಲವೊ ಕೆಲವೊಬ್ರು ಕೆಲವರು ಮನೆಗಳಲ್ಲಿ ಪಾಲ್ಸ್ಕೊಂಡ್ ಬಂದಿರ್ತಾರೆ ಹುಣ್ಣಿಮೆ ಆಗ್ಲಿ ಅಮಾವಾಸ್ಯಗಾಗ್ಲಿ ತಿನ್ಬಾರ್ದು ನನ್ ಸಾರಿ ಅನ್ನೋದನ್ನು ಏನು
ಹೌದಾ ನತ್ತೆ ಅಮವಾಸ್ಯ ದಿನ ಏನಾದ ಗಾಯ ಮಾಡ್ಕೋಬಾರ್ದು ಅಂತ ಸಮೇತ ಹೇಳ್ತಾರೆ
ಏ ಇಲ್ಲ ಅದ ಎಟ್ರ
ಹ ಅದೆಲ್ಲ ಒಂದ ಒಂದ್ ಸಲ ನಂಬ್ಬೇಕಕ್ ಅನ್ಸುತ್ತೆ ಒಂದೊಂದ್ಲ ನಂಬಲ್ ಆಗದು
ಒಂದ ಕೆಲವೊಬ್ರು ಮೊದ್ಲಿಂದ ಪಲ್ಸ್ಕೊ ಬಂದಿರ್ತಾರೆ ಹಾ ಕೆಲವೊಬ್ರು ಮೊದ್ಲಿಂದ ಪಲ್ಸ್ಕೊ ಬಂದ್ಬಿಟ್ಟಿರ್ತಾರೆ ಕೆಲ ಅದ ಅದನ್ನೇ ಅನ್ನು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಹ ಹಿಂದಿನ ಕಾಲದಲ್ಲಿ ಅದನ್ನೆಲ್ಲಾ ಜಾಸ್ತಿ ನಂಬ್ತಿದ್ರಲ್ಲ
ಹ್ಮ್ ಅದ ಅವ್ರ ಅವ್ರ ಇಷ್ಟ ಅಲ್ವಾ
ಅ ಗೌರವ ಕೊಡ್ಬೇಕ ಅಷ್ಟೆ ಎಲ್ಲಾ ಟೀಕೆ ಮಕ್ಕುನು ಹೋಗ್ಬಾರ್ದು ಹ್ಮ್
ಹೌದಷ್ಟೇ
ಒಬ್ರು ಭಾವನೆ ಗೆ ನಾವ್ ನಾವು ಅಟ್ಲೀಸ್ಟ್ ಸ್ಪಂದನೆ ಮಾಡ್ಲಿಲ್ಲ ಅಂದ್ರರು ಪರವಾಗಿಲ್ಲ ಅಂತ ಅಂದ್ರೆ ಅವ್ರ ಮನ್ಸಗ್ ನೋವಾಗ ಅವಮ್ಗೆ ಏನು ಮಾತಾಡಕ್ ಹೋಗ್ಬಾರ್ದಲ್ಲ ಅದಕ್ಕೆ ಕೆ ಆ ಅವ್ರಗ ಏನ್ ತ್ರ ಆತತ ಅಷ್ಟೇ ಹ್ಮ್
ನಿಜ ಹೌದು ಅವ್ರ ಅವ್ರಗ್ ಬಿಟ್ಟಿರೋದು
ಹ್ಮ ಹೌದು
ಮತ್ತೆ ಮತ್ತೆ ಏನು ಇವಾಗ ನೀವ ಏನ್ ಮಾಡ್ತೀರಾ ಎಷ್ಟೊತ್ತಗ ಮಲಗ್ತೀರಾ
ಇನ್ನುೂ ಇಲ್ಲ ಅಂದ್ರೆ ನಿಧಾನಕ್ಕೆ ಲ್ ಅಂದ್ರೆ ಹತ್ತು ಒಂದ ಹತ್ತುವರೆ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆ ಮತ್ತೆ ಬೇಗ ಎದ್ದೊಳ್ಬೇಕಲ್ಲ
ಹೌದಲ್ವಾ ಇದು ಮತ್ತೆ ನೀವ ಹೋಗ್ಬೇಕಲ್ಲ ಸ
ಹ್ಮ್ ಹೌದು ಮತ್ತತ್ ಬೆಳಿಗ್ಗೆ ಸುಮ್ನೆ ತಡವಾಗುತ್ತೆ ಆವಾಗ ತಡವಾಗಿ ಹೋದ್ರೆ ಆಮೇಲೆ ಬಸ್ಸಸ್ ವ್ಯವಸ್ಥೆ ಇರೋದೆಲ್ಲ ಹ್ಮ್ ಫುಲ್ ಟ್ರಾಫಿಕ್ ಬೇರೆ ಇರುತ್ತೆ ಅದಕ್ಕೋಸ್ಕರ
ಹಾ ಹೌದು ನಿಜ್ಜ ಅ ಅಪ್ಪ ಈ ಸೋಂವಾರ ಅಲ್ವಾ
ಹೌದು ಆಮೇಲೆ ತುಂಬಾ ಇದೇನು ಆ ಅಂದ್ರೆ ವಾಹನಗಳು ತುಂಬಾ ತುಂಬಾ ಓಡಾಡುತ್ತೆ ಇರುತ್ತೆ ಏನ್ ಮಾಡಕ್ ಆಗೋದಿಲ್ಲ ಆಮೇಲೆ ಊರ್ಗ ಹೋಗೋ ಊರ್ಗ್ ಹೋಗಿರೋರೆಲ್ಲಾ ಆ ಮತ್ತೆ ಬರ್ತಿವಿ ಆ ಎಲ್ಲ ಇವಾಗ ರಜೆಗಂತೂ ಹೋಗಿರ್ತಾರಲ್ಲ
ಹಾ ಹೌದು ನಾವು ಇವತ್ತೇನೋ ಬಂದಿದೀವಿ ಆದ್ರೆ ಎಲ್ರೂ ಸೋಮವಾರ ಬರ್ತಾರೆ
ಹೌದು ಕೆಲವೊಬ್ರು ಭಾನುವಾರನೇ ಬರ್ತಾ ಕೆಲವೊಬ್ರು ಸೋಮವಾರ ಬೆಳಿಗ್ನೆ ಬರ್ತಾರೆ ಹ್ಮ ಹ ಅತ್ರ ಇರೋರು ಸೋಬರ ಬೆಳಗ್ನೆೇ ಬರ್ತ ದೂರ ಇರೋರ ಆದ್ರೆ ಭಾನುವಾರ ಮಧ್ಯಾಹ್ನ ಹಿಂಗೆ ಬಿಟ್ಬ ಬಿಡ್ತಾರೆ ಹ್ಮ ಎಲ್ಲಾ ಅವರವರು ಅನ್ ಕುಲಪ್ ತಕ್ಕಂಗೆ ಏನ್
ಹೆಂಗ ಇಷ್ಟ ಅದೆ ಹಂಗೆ
ಹೌದು
ಹ್ಮ್ ಚ ಮ ಬಲ್ ಹೇಳ್ಬೇಕ ನೋಡಿ ನೀವೇ
ಹಾ ಹ
ಮತ್ತೆ ಮನೇೆಯಲ್ಲಿ ಇವತ್ತು ತ್ತೇನಿಲ್ಲ
ಏನ್ ವಿಶೇಷವಾಗಿ ಏನಿಲ್ಲ ಯಾವಾಗ್ಲೂ ಇದ್ದಂಗೆ ನಡೀತಾ ಇದೆ ಅ
ತಾವೇನಿರಲ್ಲ
ಹ್ಮ್ ಮಾನ್ವರ ಅಂತಂದ್ರೆ ಏನ್ ಅದೇ ಅದೇ ರ ಒಂದ್ ರಜಾ ದಿನ
ಹಾ ಹ್ಮ್ ರಜೆ ಇರುತ್ತೆ
ಸಿ ಸಮಯ ಸಿಕ್ಕಾಗ ಮಲ್ಕೊಳ್ಳೋದು ಎ
ಅಷ್ಟೆ ಮಲ್ಗೋದೊಂದು ಇಬ ಇರ್ಬೇಕು ನಮ್ಗೆ
ಹೌದು
ಹ್ಮ್ ಹ್ಮ ಇ
ಹ
ಹೇಳ್ಬೇಕು ನೋಡಿ ನೀವೇ?
ನಮ್ ಕಡೆ ಏನೋ ಪ್ರತಿ ದಿನ ವಿಶೇಷ ಇಲ್ಲ...? ಅಂತ ಅಂತದೇನಿಲ್ಲ? ಯಾವಾಗ್ಲೂ ನಡ್ದಂಗೆ ಹಬ್ಬಗಳಗ್ ಮಾತ್ರ ಸ್ವಲ್ಪ ಏನೋ ವಿಶೇಷವಾಗಿರುತ್ತೆ. ಬುಗ್ಲು ಅಂತಂದ್ರೆ ಏನೋ ಮು.? ಎಷ್ಟು ಮುಖ್ಯವಾದ ಹಬ್ಬಗಳು? ಎಷ್ಟ ಇರುತ್ತೆ ಹ.. ಹ..? ಹಾ.... ಸರಿ ಇರ್ತೀವಿ... !
ಹ್ಮ್..
ಹ್ಮ..